ಕಳ
ಯಾವ್ದು ನೋಡಪ್ಪಣರಸನ್ ಮಾಡಿದೆ ಡ್ರೆಸ್ ಚೇಂಜ್ ಮಾಡಿದ್ದ
ಅಡಿ ಅೆ ಕುತನ ಹೊರಗೆ
ಹಾ ಹಾ
ಹಾ
ಹ್ಮ್ ಹ್ಮ್ ಹ್ಮ್ ನನಗ ಕುೂತ್ ಕುತ್ ಆಗತ್ ಮೇಲ್ಗಡೆ ಮನಿ ಮನಂದ ಒಂದು್ ರೂಮ್ ಕಟ್ಸಿವ ಮೇಲ್ಗಡೆ ಒಂದು ಎರಡು ಏನಿಲ್ಲಂದ್ರೆ ಎರಡು ಬೆಡ್ರೂಮ್ ಐತಿ ಒಂದ್ ಹಾಲ್ ಐತಿ ಮತ್ತೆಲ್ಪ ಕೇೇಳಾವದುನ್ನು ಸೋ ಬ ಗಾಳಿ ಕೆೇಳತ
ಹ ಇಲ್ಲೇ ಗ್ರೌಂಡ್ಲ್ಲಿ ಬಂದನಲ್ಲ
ಹ್ಮ್
ಹ್ಮ್ ಅದಕ್ಕೆ ಗಾಳಿಸಕೊಂಡ್ ಬರತ್ತತಿ ಮಳೆ ಬರತ್ರ ಇ ಅ
ಹಂಗೈ್ತನಾ
ಹ ಆತರ ಅಷ್ಟೊಂದ ದಿನ ಇಲ್ಲ
ಹ್ಮ್ ಮಳಿ ಮಳಿ ಬರನ್ನ ಕೊಪ್ಪರದಾಗಚ ಕಡೆ
ಏ ಬಂದಿತ್ತು ಇವತ್ತ ಹ ಹನಿ ಹನಿ ಬಂದಿತ್ತು ಫುಲ್
ಫುಲ್ ಇಲ್ಲ ಹಂಗ ಬಂದ್ ಹಂಗ ಹೋಗುತ್ತೆ
ಹಾ
ಇಲ್ಲಂದ ಹಂಗಾಗಿ ನೋಡ ಹಂಗ ಬಂದಂಗ
ಬಂದ್ರ ಹಂಗ ಬಾಡ್ ಹೂಡ್ ಬಾಡ್ ಹೂಡ್ ಅಂತ ಹೇಳಿ ಏನಾದ್ರು ಬಳ್ಸ ಹೋಗ್ಬಿಡ್ಬೇಕು ಹ ಗಳ ಹ ಯಾರ್ಯಾರ್ ಸಡ್ ಯಾರ್ಯಾರ ಮುರ್ಕೊಂಡ ಹಕ್ಕವ ಏನ
ಪಾಪ ಅದಕ್ಕೆ ಬಂದ್ರ ಮಳೆ ಅಷ್ಟ ಡ್ಬೇಕು ಗಾಳಿ ಹೊಟ್ಟೆ ಕೊಡ್ಬ ಅನ ಕಾಣುದಿಲ್ಲ ಹ್ಮ್ ಹ
ಹಾ
ಹ್ಮ್
ಹ್ಮ ಹ್ಮ್್ಮ
ಹ್ಮ್ಮ್.
ಏ ನಮ್ಮ ಹಾಸ್ಟೆಲ್ ಪಕ್ಕಕ್ ಒಂದ್ ಬಿಲ್ಡಿಂಗ್ ಐತ್ ಮಸ್ತ್ ಕಟ್ಟಾರ ನೋಡ
ಚನ್ನೋಡ
ಹನಾ
ಪೇಂಟ ಪೇಂಟ
ಹಾ
ನೋಡಿ ಪೇಂಟಿಂಗ್ ಹಚ್ಚಿಾ ರಂತಂದು
ಹೆಂಗ್ ಹಚ್ಚಾರ
ಹಿಂಗ ಇದು ಲೈಟ್್ ಲೈಟ್ನಿಂಗ್ ಅಂತಾರಲ್ಲ
ಹಾ
ಲೈಟ್ನಿಂಗ್ ಅಂದ್ರೆ ಮೂೋಡಿದ್ಮೇಲೆ ಇದು ಇದು ಬರ್ತಿತ್ತಲ್ ಮಿಂಚು
ಹಾ ಮಿಂಚುಗ ಹಾ ಹೇಳಸ ಇಡ್ಲೆ
ಹಾ ಅವ್ರ ವಿಚಾರಐವ ತಗ ಬರಲ್ಲ ಡೈಗ್ರಾಮ್
ಹಾ ಹ
ಅಷ್ಟ ಬ ಇದು ಆ ಗ್ರೌಂಡ್ ಬಾಜನ ಆಐತ್ ನ್ ಮನ ಟಚ್ ಆಯ್ು
ಹಾ
ತಗಬಾರ್ರ ನೋವು ನೋಡಿದೇಲ್ಲ ಮೇಲ್ ಕಡೆ ಮಸೋಡ ನಗೆಚಾರರ್ ಪತರಲ್ಲ
ಹಾ
ಕಾಣಂತ
ಇಲ್ಲ ಇಲ್ಲ ಏನು ಕಾಣತಿಲ್ಲ ಬಿಲ್ಡಿಂಗ್ ಅಷ್ಟೇ ಕಾಣತ ತ್ತ ಗೇಟ್
ಹ್ಮ ಹಾ ಹಾ
ಹಾ
ಹ
ಬಿಟ್ರ ಕಿಕಟ್ ಕ್ರಿಕೆಟ್ ಆಡ ಆಗದತ್ ಬಿಟ್ಟು
ಇನುೂ
ಹಾ ಈಗ
ಈಗ್ ಮಾಡೋಡ್ತಾರ ನ
ಹಾ
ಈಗ ನೋಡ್ತ್ರರಿ
ಹ ಈಗ ಹಾಳಾಕತ್ತಾರಪ್ಪ ಏನ
ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತೇನ್ ಬಾರ ಒಳಗರಲ್ಲ
ಹಾ
ಹದಿರಲ್ಲ
ಹಾಾಮ ಯಾವ ಬರ್
ಹ್ಮ
ಯಾವ ಬರ್ತೀನಿ ಹಸ್ಟ್ಲಿಗೆ ಹಾ ಹಾ ಅಪ್ಪಾ ಒಂಥರ ಚುಚಿದಂಗ್ಗ ಆಗಾಕತ್ತಾದ ತೊ ಅದು
ಹೌದಾ
ಹಾ ಅದು ಕರೆಕ್ಟ್ ಆಗಿತ್ತು
ಹ್ಮ
ಅರ್ಧ ಬೆನ್ನ ತನಕ ಇದು ಏನ್ ಹೈತಾಳ ಐತಲ್ಲ ದ್ವಾಂಡದೊಂದು ಇದು ಇದುಸ್ ಐತಲ್ಲ ಹಾಸ್ಗೆ ಹೆಂತಾಳ ನಿಂದು ಇದರದು ವಚಗತಿವಲ್ಲ ಹಾ ಅದ ಅದ್ರಾ ಮ್ಯಾಲಿ ಹಂಗ ಸೀದಾ ಹಂಗೆ ಕುೂತ್ಕೊಂಡ್ಬಿಟ್ಟಿನಿ ಅದು ಇನ್ನು ಬಂದ್ಬಿಡ್ತದೆ ಕರೆಕ್ಟ್ ಆಗಿತ್ತು
ಹಾ ಹಾ.
ಮತ್ತೆ ತಪ್ಪು ಹುಡುಕೋದು. ಏನಾಗತ್ತೆ ನೋ ಒಪ್ಪಂದ ಹ.
ಹ್ಮ್. ಅಲ್ಲೋ ನೀವ ಮಾಡ್ತ ಮಾಡ್ತೀ ಗೊತ್ತೇನಿಗ. ಕರೆಕ್ಟ ಇಲ್ಲೇ ನಮ್ಮ್ ರೂಮ್ ಮಗ್ಳ ಇ. ಅಲ್ಲಿ ಗಿಡ ಅದ್ರ ಮಕ್ಳ ತೆಳ್ಬೇಕ ಕುಂದ್ರ.
ರೂಮ್ ಮಗ್ಲ ಗಿಡ ಐತಿ ಹಾ ಅಲ್ಲೇ ಐತಿ ಗಿಡ.
ಹಾ ಗಿಡ. ಇದಲ್ಲೇಲ್ಲ ಇದು ಕರೆಕ್ಟ್ ಕುಂದ್ರಲ್ಲ ಅಂದ್ರೆ ಏನ್ ಏನೇನ್ ಬರಲ್ಲ.
ಏನ್ ಬರಲ್ಲಾ.
ಹ ಗಾಳಿ ಬರಲ್ಲ ಏನ್ ಬರಲ್ಲಾ.
ಈಗ ಗಾಳಿ ಬರಕತ್ತತದ ನಿನಗ.
ಹ್ಮ್ಮ.
ಗಾಳಿ ಬರತತಾ.
ಆ ಇಲ್ಲಲ್ಲಾ.
ಹ ಏನು ನಿನ್ ತರ ಹುಡಿಗೆರ ಜಾಸ್ತಿ. ದಿದೀರೇನು ಸಾಕಾಗಿ.
ಸೌಂಡ್ ಕೆಳತೇತಿ ಏನ್ ಎದರ್ದರೆ.
ಎದರದು.
ಗುಡಿ ಸೌಂಡ್ ಕೆಳತೇತಿ ಏನ್ ಹಳಿಗಿ ಬಾರಸದು.
ಇಲ್ಲಾ.
ಎಲ್ಲಾ ಹೋತ.
ಹಾ ಹ.
ಹೋತ ಬಿಡದ ಬಂದ ಮಾಡಿದರು ಗುಡಿಯಗ ಅಸ್ತರಳ ಹಲಿಗಿ ಬಾರಸ್ತಾರ.
ಹಾ ಹಾ.
ಅದು ಸಾಲಲ್ಲ ಗುಡ್ಯಾಗ್.
ಹ ಡಪಟ್ಟ.
ಹಾ ಹ ಆಯ್ತಲ್ ನಿಮ ಶಲ್ ಬಿಡಿ.
ಹು .
ಹ್ಮ್ ನಮ್ದು ಆಯ್ತ್ ನೋಡು.
ಏ ನಾವ ಮಸ್ತ್ ದೊಡ್ದ ಕಟ್ಟಿಸಬಿಟ್ಟಿವವಿ ಇನ್ನೇನ.
ಒಂದು ಮೂರ್ತಿ ತಂದಾರ ಸಟ್ವಾಯಿ. ಮಾಸತಿ ಕಾಯ್ದ ಮರೆಯಮ್ಮ.
ಹೌ .
ಮರೆಯಮ್ಮ ಗೊತ್ತಿಲ್ಲ.
ಹಾ.
ಮರಿಮ್ಮ ಮರಿಮ್ಮ ಸೇವಲಾಲ ಎಲ್ಲಾಕಟ ಬಿ.
ಹಾ ಹಾ ಆಯ್ತಾ ಆಯ್ತಾ.
ಮೂರ್ತಿ ಆಯ್ತಿ ನಮ್ದ.
ಹ ಏನ ಅಂತಾರಲ್ಲ ಮದೆ ಭಾವನಾ ಶರಾಲ ಭಾವನಾ.
ಹ್ಮ್ ಹ್ಮ್.
ಅದ ಆಯ್ತಿ. ಭಾಳ ಚೂಚಿದಂಗ ಅಗಾತೆತೋ ಹೊಟ್ಟಿ. ಹ್ಮ್.
ಏ ಅತ್ತ ಇತ್ತ ಅಡ್ಯಾಡ್ ಬ್ಯಾಡೊ ಸುಮ್ ಕುಂಡ್ರ ಅರಮ್ಸಿ.
ಹ್ಮ್.
ಒಂದ ಕಡೆ ಕುಂದ್ರ ಅಲ್ಲೇ.
ಹಾ.
ಅದ ನೋಡ ಅದ ಹಂಸ ಅದ ಗುಡ್ಡ ಹಾರ್ಸಕ್ ಹೋಗಿ ಆಗಿದ್ ನೋಡ ಅದ ಹ ಚಟ್
ನಿ ದೊಡ್ಡ ಗಡ್ಡ ಅದ್ಕ ಅಂಗಗಿಬಿಟೈತಿ ಅದು ಮತ್ತೆ ನಿಮ್ ಚೇತನ ದೀಪೇಶ್ ಮತ್ತ ಏನ್ ಮಾತಾರ ಏನ್
ಚೀತನ್ ಬಂದಿಲ್ಲ ಒಬ್ಬಳ ಆಗ್ಬಿಟ್ಟ ಒಬ್ ಒಬ್ನೇ ಆಗ್ಬಿಟ್ಟ ಅವ್ನೆ
ಹ ಬಳ ಕಷ್ಟಟ ಅಂದರ
ಪ್ಪ
ಬಹಳ ಕಷ್ಟ ಇ ಈಗ ಹೆಂಡತಿ ಇರ್ಲಾ ಅಂದ ಬಹಳ ಕಷ್ಟ ಆಗತತಿ
ಹಾ ಇರ್ಬೇಕದು
ಬಾಳ ಕಷ್ಟ ಆಗಿದೆ ಊಟ ಮಾಡಕ್ಕ ನೀರ್ ಕುಡಿಯಕ ಕಾಲೇಜಿ ಹೋಗಕ್ ಬಾಳ ಕಷ್ಟ ಆಗತ್ತ
ಹಾ
ಹಾಗದತಿ ಇಲ್ಲ ಕಣ್ಣೀಗ್ ನೋಡಕ್
ಅವ್ನಿ ಬೇಸರು ಒಂಟೈತಿ ಯಾರು ಮಾತಾಡ್ಸಗೋಳ್ರರು ಅವನಿಗೆ
ಹಾ ಬರೋಲ್ಲವ ಚೇತನ ಒಂಥರಾ ಆಗತ್ತತಿ ಅಂತ ನೋತ
ಹ್ಮ್
ಏನಾಗುತ್ತೋಪ್ಪ ಸಾಯಸ್ಕೋ ಬೇಜಾರ ಮಾಡೋ ಅಂತ ಬಂದೆ ನೀ ಆಚೆನ್ನಾಗ ಎತ್ತಿದಿರ ನಾನು ಮಾತಾಡ್ತಿದ್ದೀರ
ನೀನ್ ಫೋನ ಮಾಡಿಲ್ಲ ನನಗೆ ಅವ್ನಿಗೆ ಹಚ್ಚಿ ಮಾತಾಡಣ ಬಾ ಅಂತ ಹೇಳಿ
ಹ
ನನಗ್ ಫೋನ್ ಮಾಡೋದ್ ಬಿಟ್ಟು ಅವ್ನಿಗ್ ಫೋನ್ ಮಾಡಿಯಲ್ಲ ಅಂದೆ
ಯಾರಿಗಿ
ಅವನಿಗೆ ತಿಪ್ಪೆಸಿಗೆ
ಜಿಮ್ ಬಿಟ್ಟಿನೋ ಈಗ ಇದು ಮಾಡ್ಸ್ಕೊಂಡತ್ತನಲ್ಲ ಪಂಚಕರ್ಮ
ಹ್ಮ ಜಿಮ್ ಮಾಡ್ಬಡಕ್ಕ
ಹಾ ಅದಕ್ಕೆ ಬಿಟ್ಟೀನಿ ಹಾ ಅದೇ ಅದೇ
ಹ್ಮ್
ಈಗ ಸರಿ ಆಗೋ ತನಕ ಹೋಗಲ್ಲ
ಅಲ್ಲಾ ಅದನ್ನ ನೆಕ್ಸ್ಟ್ ಈಗ ನೋಡು ಜಿಮ್ಮನ್ ಅಮೌಂಟ್ ಹೆಂಗೋ ಕಟ್ಟಬಿಟ್ಟೀನಿ ಈ ಈ ಮತ್ ಇಂದ ನಾ ನೆಕ್ಸ್ಟ್ ಮಂತ್ ಬರ್ತೀನಿಹಣ ಇ ಹಂಗಗೈತಿ ಅಂತ ಹೇಳಿದ್ರ ಒಪ್ಕೊಂತಾರ ಇಲ್ಲ ಅವ್ರು
ಕೊಂತಾರ ಹಾ ನಾ ಈ ಒಂದ್ ಬಾಳ ಒಂದ್ ಬಾಳ ದಸ ಬಂದಿಲ್ಲಲ್ಲ
ಹಾ
ವಾರಷ್ಟು ಬಂದಿನಿ
ಹಾ
ಇನ್ನು ಇನ್ನೊ ಒಂದು ಇನ್ನು ಇನ್ನು ಎರಡು ತಿಂಳದ ಆಯ್ತಾ
ಅಂದ್ರೆ ಟೋಟಲ್ ಎಷ್ಟು ತಿಂಗಳು ಕಟ್ಟದಿಯಾ ನೀವು
ಮೂರ್ ತಿಂಗಳದ ಕೊಟ್ಟೀನಿ
ಎಷ್ಟು
ಒಂದ್ ತಿಂಗಳ ಹೋಗೇನ ಅಷ್ಟೇ ಈಗಂದ ತಿಂಗ್ಳ ಆಗೈತಿ
ಒಂತತಿಗಳ್ ಹೋಗಿ ಹಾ
ಹೂನ ಒಂದ್ ತಿಂಗಳ ಅಂದ್ರೆ ಒಂದ್ ತಿಂಗಳ ಕರೆಂಟ್ ಹೋಗಿಲ್ಲಾ
ಒಂದು ತಿಂಗಳ ಒಂದುವಾರ ಬಿಟ್ಟಿ.
ಎರಡು ಎರಡು ವಾರ ಹೋಗಿನ ಇನ್ನೊಂದು ವಾರ ಬಿಟ್ಟಿನ ಅಷ್ಟ
ಅಲ್ಲ ಮತ್ ನಿಮ್ಮ ನಿಮ್ ತಮ್ಮ ಒಂದಿದ್ದ
ಹಾ ಹ
ಅವರಿಗೆ ಬಿಟಪ್ಪಾ
ಇಷ್ಟ ಮತೆನಿಲ್ಲಾ ಎಲ್ಲಾದ್ರ ಒಂದ್ ರೌಂಡ್ ಹೋಗ್ಬೇಕಂತಸದೈತಿ ಬಟ್ ಏ ಪೆಟ್ರೋಲ್ ಯಾಕೋ ಸರಿ ಬರ್ವಲ್ದು ಮಾರಾಯಾ ಬಾಳ ಕೂಡೋದ್ಬಿಟತೋ
ಏನ್ ಕುಡಿಲ್ಲ ಅಂದ ಅನಿಸತೇತಿ ನಿನ್ಗ ಗೊತ್ತಂಗಲ್ಲ ನಿನ್ಗ
ತಡಿ ಎಷ್ಟ್ ಲೀಟರ್ ಆತ ಹೇಳ ಹದಮೂರ್ ಲೀಟರ್ ಆತ ಎಷ್ಟ್ ಕೊಟಯ್ತ ಮೈಲೇಜ್ ಮುನ್ನೂರ್ ಮುನ್ನೂರ್ ಮೂರು ಕಿಲೋ ಮುನ್ನೂರು ಕಿಲೋಮೀಟರ್ ಅಷ್ಟ ಕೊಟ್ಟೈತಿ ಹದಿಮೂರು ಲೀಟರ್
ಹದ ಮೂರು ಲಿಟರ್ ಮೂರು ಕಿಲೋಮೀಟರ್ ಅಷ್ಟ
ಹ್ಮ ಇನ್ನು ಮುರ್ನ್ನೂರ್ ಕಿಲೋಮೀಟರ್ ಕೊಟ್ಟಿಲ್ಲ ಇನ್ನು ಎರಡ್ನೂರ ಎಪ್ಪತ್ತೈದು ಎಷ್ಟೋ ಆಗಿತ್ತ
ಹ್ಮ್ ಇಲ್ಲ ಆಯ್ತದ ಅಂದ್ರೆ ಜಿಯೋ ಪೆಟ್ರೋಲ್ ಬಂಕ್ ಜಿಯೋ ಪೆಟ್ರೋಲ್ ಬಂಕ ಹಾಕ್ಸ
ಅದೇ ಅದೇ ಅಲ್ಲಿ ಹಾಕ್ಸ್ಕೊಂಡ ಹತ್ತರೋದ್ ನಾನು
ಏ ಜಿಯೋ ಪೆಟ್ರೋಲ್ ಬಂಕ್ ನಾಗಂತ ಅಂತ ಏನ್ ಐತ ಶೇಚಲ್ಲ
ಅದ ಬೇರೆ ಈತ ಬೇರೆ ಮೈಲೇಜ್ ಕೊಡತೈತ್ತ ಅಲ್ಲಿ
ಹ್ಮ್
ಅಲ್ಲೇ ಗೋವನ್ಕೊಪ್ಪ ಹಾಸ್ಪಿಟಲ್ ಕಡೆ ಇ ನೋಡ ಎಮರ್ಜಿ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ರೋಡಿಗೆ ಡಿಸ್ಟಿಕ್ ಹಾಸ್ಪಿಟಲ ಇಲಾ
ಹ್ಮ್ ಏ ಹಾಕ್ಸತೀನ ಅಲ್ಲೇ ಹೋಗಿ ಹಾಸ ಕೋಳೋದ ಗೊತ್ತೈತಿ ಬಟ್ ಹ ಬಟ್ ಬೇರ ಏನ್ ಬಂಕ ಏನ್ ಚೆನ್ನಾಗಿಲ್ವಾ ಅಂತ ಕೇಳ್ದ ನಾನು
ಹದ ಚಲೋ ಆಯಿತಪಾ ನನಗನ್ನಿಸು ಮಟ್ಟಿಗಿ
ಹಾ ಯಾಕಂದ್ರೆ ದೊಡ್ ಕಂಪ್ನಿ ಆಗತ್ತಲ್ಲ ಅವ್ರ ರೆಪ್ಯುಟೇಷನ್ ಮತ್ ಹಾಳಾಗತ್ತ ಏದ್ ಹೊಲಸ್ ಕಡಸ ಬಿಟ್ರ
ಜಿಯೋ ಒಂದು ಕರೆಕ್ಟ್
ಸರಿ ಕಟ್ ಮಾಡ್ಲಾ
ಹ್ಮ ಮಾಡ